ಹಲೋ ಅ ಹೇಳಡು.
ಹಾ ಏನ್ ಮಾಡತೀರ.
ರಿ
ಹಾ ಬಂತತ್ ನೋಡ್ರಿ.
ಎಂದು.
ಹೆಂಗ ಏನ್ ಗೊತ್ತಿಿಲ್ಲ ನೋಡ್ರಿ ಅವ ಹಾಗೆ ಇದಾಗಿತ್ತು ಮರ ಬರ್ಲಿಲ್ಲ ಮತ್ ಹೇಳ ನೋಡ್ರಿ. ್ರ ಬಂತ್ರಿ. ನೀವ ಅಂದ್ರ ಅಲ್ರಿ ಐದ್ ಐದೇ ಐದೇ ಲಿಮಿಟೆಡ್ ಇರುತ್ತಾ ಮತ್ತೆ ಬರಲ್ಲ ಅಂತ ಹೇಳಿ.
ನೀ ಹೇಳ್ ಬರ್ಂಗೆಲ್ಲ ಬಿಟ್ಟು.
ಹಾ ರೀ.
ಇಲ್ಲ ಹೇಳಂಗಿಲ್ಲ ರೀ ಕಡೆ ಕೇಳ್ರೇ ಕಡೆ ಕೇಳ್ರ ಕೇಳ್ತೇನಿ.
ಹಾ ಹಾ.
ಏನ್ ಮಾಡಕತ್ತೀರ.
ಏನ್ ಇಲ್ಲೋ್ರಿ ನನ್ ಮಗನ್ ಜತಿ ಮಾತಾಡ್ಕೊ ಕುಂತಿದಿ.
ಹತ.
ಹ್ಮ್ ಮಾತಾಡ್ತೇನ್ರಿ ಆ ಯ ಅಂತ ಅಷ್ಟೇ ಆತನ್ರಿ. ನೀವೇನ್ ಮಾಡತೀರಿ.
ಹಾ ರೀ.
ಹಾ ಒ ನಡ ಚರಿ.
ಹ್ಮ್ ನೀವೇನ್ ಮಾಡತೀರಿ.
ಈಗ ನೋಡಗ ತಿನ್ನೋಾದ್ರೆ.
ಟಿವ ವಿ ನೋಡ ನೀನ್ ಮೂವಿ ನೋಡತ್ತರಿ ನೀನ್ ಕಾರ್ಟೂನ್ ನೋಡತ್ತರಿ.
ಕಿಚ ನಡ ಕ.
ಪಿಕ್ಚರ್ ನೋಡತ್ತರಿ ಹಿಂದಿ ಕನ್ನಡ ತೆಲುಗು ತಮ್ಮಿಲ್ರಿ.
ಕ ನ್ನಡ.
ಕನ್ನಡ.
ನಮ್ಮ್ ಮನಾಗ ಅರ್ಥ ಆಂಗಲ್ಲಲ್ರಿ.
ಹ್ಮ್ ಹ್ಮ್ ಬರ ಯಾವ ಭಾಷೆ ಅರ್ಥ ಆಲಿವಾ. ಹ್ಮ ಯಾವ ಪಿಕ್ಚರ್ ಪಿಕ್ಚರ್ ಹೆಸರೇನ್ರಿ.
ಸ ಕಮ.
ಯಾವ್ದ್ರೀ.
ರಣಮಷ ಇಷ್ಟ ಬಚೂರಿ.
ನಿಮ್ ವಯಸ್ಸೆ ಕೇಳ್ತಿಲ್ರಿ ನನ್ಗ
ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ರೀ
ಮಿಸ್ಟರ್ ಆಂಡ್ ಮಿಸಸ್ ರಾಮಾಚಾರಿ ನೋಡತ್ತರಿ ಯಾರ ರೀ ಹೀರೋ ಅದ್ರಾಗ
ಯಶ್ ರೀ ನೋಡಿಲ್ಲಲ್ರಿ ನಾನ
ಒಡಿಶಾ ಹೀರೋಗ ನೋಡಿರ್ತೀರಿ ಕನ್ನಡ ಹೀರೋಗ ನೋಡಿರಲ್ಲ
ಏ ಇಲ್ರಿ ನಾವು ಕನ್ನಡದವ್ರೆ ನಾವ್ ಒಡಿಶಾ ಅಂತ ಯಾರ ಹೇಳ್ಯ್ರೀ ನಿಮಗ್
ಹ್ಮ
ಹಾ ರೀ
ನೀವ ಹೇಳಿರಲ್ಲ ರೀ ಇಡು ಅಂತಂದ್ರೆ ರಾಮ ಅಂತಾರಂತ ಹೇಳಿ
ನಾವ್ ಹೇಳಿಲ್ರಿ ಸುಳ್ಳ ಸುಳ್ಳ ಏನೇರ್ ಹೇಳ್ಬೇಡ್ರಿ
ಹೇಳಿರಿ ನಿಮ್ಮಗ ನೆನಪಿಲ್ಲ ಏನ
ಸುಳ್ಳ ಸುಳ್ಳೆ ಹೇಳ್ತಿರಿ ನೋಡ್ರಿ ಬಾಳ ಸುಳ್ಳ ಹೇಳದ ಕಲ್ತರಿ ಕಾಲೇಜ್ ಬಿಟ್ಟಾಗಿಂದ
ಸರಿ ನಾನೇಕ ಸುಳ್ಳ ಹೇಳಲ್ಲಿ ನಾ ಏನ್ ಮಾಡ್ತೀರಿ ಸುಳ್ಳು ಹೇಳಕತ್ತೀನಿ ಅಂತಂದ್ರೆ ಸಹವಾಸ ಮಾಡೀನಿ ಬರ್ತಾರಿ ಇನ್ನೊಬ್ಬರದು
ಹೌದ್ರಿ ಯಾರ್ದ್ರಿ ಸಹವಾಸ ಗೊತ್ತಿತ್ರಿ ಗಾಯತ್ರಿ ಸಹವಾಸ ಮಾಡಿ ಹಿಂಗ ಆಗ್ಯದ ಅಂತೇಳಿ ನಂಗ್ ಗೊತ್ತಿತ್ರಿ
ಅಕಿನ್ ಮುಂದ ಹಿಂಗೇ ಅಂದಿಗಿರಿ ಮತ್ ಬೈತಾಲ ನೋಡ್ರಿ
ಹ್ಮ್ ಇಲ್ಲ ಗಾಯತ್ರಿ ಸಹವಸ ಸ ಮಾಡಿ ಹಿಂಗ ಆಗ್ಯಾದಂತ ನನಗ ಗೊತ್ತಿತ್ರಿ
ನೀವ ಅಕಿನ್ ಮುಂದ್ ಹಂಗೆ ಹೇಳಿರಂತಿಗಿ ನಿನ್ ಸಹವಾಸ ಮಾಡಿ ಇಕಿ ಕೆಟ್ಟಳ ಅಂತಂದ್ರ ಅಂದ್ರ
ಆ ರೀ
ನೀನು ಸಹವಾಸ ಮಾಡಿ ಅಕಿ ಕೆಟ್ಟಳ ಅಂತಂದಗ್ರಿ ಮತ್ತ
ಹಂಗ ಎಲ್ಲಾ ಅನಲ್ಲ ತೊರಿ ನಿಮುಂದ ಅಟ್ಟೆ ಅಂತೀನಿ
ಹಿಂಗ ಅಂದಾಳ ಅಂತ ಹೇಳತ್ತಿನಿ ತೋ ನೀನ್ನ ಸಹವಾಸ ಮಾಡಿ ಕೇಟ್ಟಿಲ್ಲಂತಲ
ಊರಿಗ್ ಬೆಂಕಿ ಹಚ್ಚ ಕೆಲ್ಸ ಯಾವಾಗಿಂದ ಕಲ್ತಿರ್ರಿ
ನೀವೆ ಹೇಳಿದ್ರಲ್ಲ ರೀ ಸವಾಸ ಮಾಡಿನಂತ
ಹಾ ರೀ ಯಾರದ್ರೀ ಸವಾಸ
ಹೌದು ರೀ
ಹ್ಮ ಅದೇ ಅಂದೆ ರೀ ಜಲ್ದಿ ಲವ್ ಮಾಡ್ಬಾರ್ದು ಹಿಂಗೆಲ್ಲಾ ಆಗ ತ ಸುಳ್ಳ ಹೇಳಸವಾಸದು ಸು ಸುಳ್ಳ ಸುಳ್ಳ ಹೇಳದು ಊರಿಗ ಬೆಂಕಿ ಹಚ್ಚ ಕೆಲ್ಸ ಕಲಿತಾರ ಅಂತೇಳಿ ಕೇಳಿಲ್ಲ ನೋಡ್ರಿ ನೀವು
ಹೌದ ನೋಡ್ರಿ ನೀವ್ ಹೇಳ ಇಲ್ಲರಿ ನನಗ ಇವಾಗ ಪರಿಚಯ ಆಗಿ ಮೊಬೈಲ್ ಅಲ್ಲಿ ಪರಿಚಯ ಆಗಿ ಹೇಳಿನಂತೀರಿ
ಹೇಳೇನ್ರೀ ನಿಮ್ಗ್ ಗೊತ್ತಿಲ್ರರಿ ಇವಾಗೆಲ್ಲಾ ಮೊದ್ಲಿಂದ ಗೊತ್ತದ್ರಿ ನನಗ ನೀವ ಏನೇನ್ ಮಾಡತಿರಿ ಏನೇನಿಲ್ಲ ಎಲ್ಲಾ ತಿಕ್ಕತಿರಿ
ಶ್ಯಾಣರ ನೀವು ನಿವಂತರ ಮದ್ವಿಗ ಮಗು ಮಾಡ್ ನನಗಂತ್ರ ಮಾಡ್ಬೇಡ ಅಂತೀರಿ
ಮದ್ವಿಯಾಗಿ ಮಕ್ಕಳ ಮಾಡತಂನಿ ಮದ್ವಿಗಿಂತ ಮೊದ್ಲೆ ಮಾಡಬೆಡ ಅನ್ನಕತ್ತಿನ ಅಷ್ಟೇ
ಇಲ್ಲರಿ ಹಂಗೇಂಗ ಮಾಡ್ತೀವಿ ನಿಮಗ ಗೊತ್ತಿಲ್ಲ ಏನ ನಮ್ ಬಗ್ಗೆ
ನಲ್ ರೀ
ಅಂದ್ರೆ ಈಗ ನಾನ ಮೂರ್ನಾಕ್ ಅವಾರಿ ಮಾಡ್ಕೊಂಡಿನರಿ ನಾನೀಗ
ಹೆಸರ ಏನ್ನೆನ ಇಟ್ಟಿರಿ ಮೊದ್ಲೇ ಹೇಳಬೇಕು ಇಲ್ಲರಿ ಮೂರ್ ನಾಕ ಆಗ್ಯಾವ ಅಂತೇಳಿ
ತಿರಿ ಕಿರಿ ಮರಿ
ಕಿರಿ ಕಿರಿ ಮರಿ ಪರಿ
ಅಲ್ಲ ರೀ
ಹ ರೀ
ಡ್ ಪರಿರಿ
ಹ್ಮ್
ಚಕ್ಕಾಕ್ಕಿ ಸಿರಿರಿ
ಎದು
ಜ
ಹ್ಮ
ಇನ್ನೊಂದು ವರಿ
ಹ್ಮ್
ಇನ್ನೊಂದು ಕುರಿ
ಹ್ಮ ಯಾಕ್ರಿ ಇಂತ ಹೆಸರು ಹಾಕಿತಿರಿ
ಅದ ಅದಕ್ಕೆೇ
ಹಾ ರೀ
ಏಮ ಇರ್ಬೇಕಲ್ರರಿ ಮಕ್ಳಂದ್ರಿ
ಅ ಇಲ್ಲರಿೀ ಪರಿ ಮೀನಿಂಗ್ ಏನ್ರಿ ಬರಿ ಮೀನಿಂಗ್
ಬರಿೀ ಮೀನಿಂದ್ರಿ ಮೀನಾ ಇರ್ತಾರಿ
ಎ
ಕಣ್ಣು ಮೀನ
ಮೀನಾ ಅಂತತರಿ ಕರಿ ಮೀನಿಂಗ್ರೀ
ಕುುದ ಅಂದ್ರೆ ಕ್ಯೂಟ್ ನೇನ್ೀ
ಹಾ ಮರಿ ಮೀನಿಂಗ್ರೀ
ಅರಿಂದ್ರ ಚಿಕ್ಕಗರಿ
ಹ್ಮ ಮತ್ತೊಂದು ಯಾವ್ದ್ ಹೇಳಿದ್ರಲ್ರಿ
ಇ
ಯಾವ್ದ್ರಿ
ಇದಿ
ಅದ್ರ ಮನ್ಂಗೀ
ರಿ ಅಂತಂದ್ರೆ ಐಶ್ವರ್ಯಾ
ಹ್ಮ್ ಹ ಓಹೋ ಹ ಎಲ್ಲಾ ಹೆಣ್ಮಕ್ಳದ ಗಂಡ್ಮಕ್ಳದಾವ್ರೀ ಇಂತ ಹೆಸರಿ ಇಟ್ ಬಿಡ್ಬೇಕ ನೋಡರಿ ಹೆಣ್ಮಕ್ಳಗ್ ಗಂಡ ಮಕ್ಳ ಮಕ್ಳಿ ಅಂತ ಯಾವ್ದು ಯಾರಿಿಗೆ ಗೊತ್ತೇ ಆಗೋದಿಲ್ಲ
ನಾ ಹಿಂಗೇ ನೋಡ್ರಿಂಗ ಎತ್ ನಡ್ಬೇಕ್ರಿ
ಹ್ಮ್ ಹೆಣ್ಣದಾವ ಯಾವ ಗಂಡದಾವ ಏನೋ ಗೊತ್ತೇ ಆಗಲ್ರಿ
ಎನ್ನ್ರೀ ಹ
ನೀ ನಾಲ್ಕು ಹೆಣ್ಣೇರಿೀ
ಅ ಡ್ಸಿದು ಮಾಡಕತ್ತ ನೋಡ್ರಿ ಮ
ನಿಮ ಮನೆಗ್ ಏನ್ ಅಂದಿಲ್ಲೇನ್ರಿ
ಏನಂಗಲ್ಲ ಹಾಕತ್ತೀರಿ ಎಲ್ಲ ಕಡೆ ಹಾಕತ್ತೇರಿೀ ಎಲ್ಲ ಹಳ
ಹ್ಮ್ ಮತ್ರಿ ಮತ್ತೆ ನಿಂಗ ನಿಮ್ ಗಂಡ ಹೆಂಗದಾರ
ನಾ ಗಂಡ ಇಲ್ಲ ರೀ
ಗಂಡೆ ಇಲ್ಲದ ಮಕ್ಳ ಏನ್ ಮಾಡ್ಕೊಂಡ್ರಿ
ನಿನ್ೇನ್್ರಿಲ್ಲ ಮೊದ್ಲೇ ಮಾಡ್ಕೀರಂತ
ಮದ್ೆ ಮಾಡ್ಕೊಬ್ಯಾಡ್ರಿ ಅಂತ ಕೇಳಿ
ಮಾಡ್ಕೊಂಡ ಮಾಡ್ಕೊಂಡಿತ ಆಲ್ರೆಡಿ
ಹ್ಮ ಮಾಡ್ಕೋಬಾರ್ದು ಇಂತವೆಲ್ಲ ಕೆಟ್ಟ ಕೆ ಕೆಲ್ಸ ಜರಿಗಾನೆ ಆರಿ
ಮಾಡ್ಕೊ್ಬಿಟ್ಟನ ಅಲ್ರರಿ ಈಗ
ಅದೇ ಅದಕ್ಕ ಅಂದಿದ್ರಿ ಮಾಡ್ಕೋಬಾರ್ದು ಅಂತ ಹೇಳ್ದ್ರ ನಿಮ್ಗ ಆರೋಗ್ಯ ನಿಮ್ಗ ಪುಸತಿ ಲ್ರರಿ ಅದ್ ಜಲ್ದಿ ಮಾಡ್ಕೊಂಡ್ ಬಿಟ್ಟಿರಿ
ಹೌದ್ರಿ ಈಗ್ ಗೊತ್ತಾಗಿಲ್ರರಿ ಇನ್ನೊಂದರ್ತಿ ಈಗ ಮದ್ವೆ ಮಾಡ್ಕೊಂಡ್ ಮಾಡ್ಕೊಂಡ ತನ್ಿ ಈಗ ನನ್ ಮಗದ್ರೀ
ಹ್ಮ್ ಹ್ಮ್ ಇಂತ ಹೇಳಕ್ ಬಾ ಚ ಹಾ ರೀ
ನೋಡ್ರಿ
ಯಾರ್ು ಉಳಕತಾರರಿ
ಕುಳಸದ್ರೀ
ಯಾರ ರೀ
ಬಿಡ್ತರಿ ಹ ಏನ್ ಹೋಗತ್ತಾರ ಏನ ಕಕೊಂಡ ಪಠಕ ನ ಕ
ಅಷ್ಟೇ ಆದ್ರೆ ಹೋಗಿ ಉಗ್ದಿ ತೋರ್. ಕಳಾಡೆ ಬರಿ ಹತ್ತು ಬರಿ ರೇಡ್ ಜಡ್ ಬರಿ.
ಸಿತ್ತಂಗುತ್ತ ನೀವ ಆಯ್ತು ಎಲ್ಲಾರ ಆಯ್ತು.
ಹ್ಮ್ ಹ್ಮ್. ನಿಮ್ಮ ಅಳಿಯ ನಿಮ್ ಮಾತಾಡ್ತಾನತ್ರಿ ಹಊ ಹೂ ಅನತ ನಿಮ್ ವಾಯ್ಸ್ ಕೇಳಿ.
ಹ.
ನಿಮ್ ಹಳೆಯ ಮಾತಾಡತನತ್ರಿ ನಿಮ್ ನಿಮ್ ವಯಸ್ ಕೇಳಿ ಹ ಹಊ ಅನತ್ತನ್. ನನ್ನ ಮಗ ರಿ ಗುಂಡು. ಮಾತಾಡ್ತಾನನ್ರಿ ನಿಮ್ಗ. ನಿಮ್ಮ ವಾಯ್ಸ್ ಹೋಯಿತು ಕೇತಲ್ರಿ.
ಇಲ್ಲ ಕೊಡ್ರಿ.
ಕುಡ್ಲಿರಿ.
ಹ್ಮ್
ಮಾತಾಡೋಕ್ ಬರಲ್ರಿ ಬರ ಹೂ್ ಹ್ೂ ಅಂತ ನೋಡ್ರಿ.
ನಮ್ಗೆ ಅರ್ಥ ಆಗ್ತವ್ರಿ ಅಂತವ್ರ ಬಳಸ್ತವ್ರಿ ನೀ.
ಹ ಹ ಎಷ್ಟು ಅರ್ಥ ಆತದ ನೋಡಮ್ರಿ ಇವಾಗ ನೋಡ್. ತಿನ್್ರ ಎಷ್ಟ ಅರ್ತ ಆತ್ರ ಎಷ್ಟ ಇಲ್ಲಂತ. ತೋರಿ ಮಾತಾಡತಾರ ನೋಡ್ರಿವ.
ಅ ರೀ
ನ ನೋಡ್ರವ.
ಹೌದ ಅಲೋ. ವೆಂಕಿ ಆರಾಮಾ.
ಆರಾಮ್ ಮಾಡೋತ್ತ ನೀ ಆರಾಮ
ಹ ನಾನನ್ ಆರಾಮ್ ಹ ಅಂತಿದಿ ಅಂತ ಅಂದ್ರಣಿ ಮಮ್ಮಿ ನೋಡಿದ್ರೆ ಮಾತಾಡಕತಿದಿ.
ಮಮ್ಮಿ ಅಗೆ ಅಂತರ ಮಮ್ಮಿ ಸು ಸು ಹೇಳ್ತಾರಂತೆ
ನಿಮ್ಮ ಗತ್ತನ.
ಹಾತ್ತ.
ವಾಯ್ಸ್ ನಿಮ್ಮ್ ಮಮ್ಮಿಗಪ್ಪನ ನೋ ಸೇಮ್ ಡಿಫ್ರೆಂಟ್ ಇಲ್ಲ.
ಮತ್ತ ಅವ್ರಿಗೆ ಹುಟ್ಟಿದೆಲ್ಲ ಅವ್ರಂಗಿ ಇರ್ತದ.
ನೀ ಯಾಕ ಡೌಟ್ ಅಲ್ಲಾ ನೀ ಮಮ್ಮಿ ಮೇಲೆ ಡೌಟ್ ನಂಗ.
ಹಂಗೆಲ್ಲ ಡೌಟ್ ಪಬಾರ್ದತತಿ ನೀವ ನ್ ದೊಡ್ಡವ್ರಾಗಿ ಹಿಗೆಲ್ಲ ಹೇಳ್ತಿರಲ್ಲ ಚಿಕ್ಕಕ್ಳ್ರ ಹೆಂಗೆಲ್ಲ ಹಳ್ಬಾರ್ದ ಗೊತ್ತ. ಲ್ಲ
ನೀವ ಮಮ್ಮ ಮಲೆ ಡೌಟ್ಂಗಿ ಬಾ ಡೌಟ್್ ನೀ ಮಮ್ಮಿ ಮೇಲೆ. ಹಾಗೆ ಅಣ್ಣನ್ ಜೊತೆ ಮಾತಾಡಕ್ಕೆ ಒ್ ಜಾಸ್ತಿ ನನ್ ಜೊತೆನೆ ಮಾತಾಡ್ತಾಳ ಡೌಟ್.
ಮಾತಾಡಿದ್ರಿ ಏನ ನೀ ಮಾತಷ್ಟೇ ಆಡ್ತಾರಲ್ಲ ನಿಮ್ಮ.
ಅಕಿನ ಜಾಸ್ತಿ ನನ್ ಜೊತೆನ ಮಾತಾಡ್ತಾವ ಇಂಕೇಕಿ. ಅಣ್ಣಂಗ ಬಳ್ದಿಟ್ಟು ಬರ್ತದ ಗೊತ್ತ ನ ಹಂತೂ.
ಹ್ಮ್ ಹ್ಮ್ ಹ್ಮ್ ನೀ ಆಯ್ತ ಕೆ ಹ ಅನ್ನತ ನವ.
ಕರ್ಪೂರ್ಲ್ಲ.
ಅರ್ಥ ಆಗ್ತದ ಅವನಿಗೆ ಎಲ್ಲಾ ಅರ್ಥ ಆಗ್ತದ. ಮದಲ್ಲ ಈ ಸನ್ನಿತೆಲ್ಲ ಎಲ್ಲ ಮಾಡ ಒಂದು.
ಎಲ್ಲ.
ಎಲ್ಲಾ ಅರ್ಥ ಆರ್ತದ ಏನು ಹೇಳಕ್ ಬರಲ್ಲ ಅಷ್ಟೇ ಎಲ್ಲ ಮಾಡ್ತಾನನ್ ನಾಟಕ ಮಾಡ್ತಾನ ಒಳಗ ಮಕ್. ಕ ಡೋಳ ಗಲ್ಲಾನಂತ ನ ಹೊರಂಗ್ಕ ಡರ ಗಲ್ಲಾಂತಾ.
ಹ.
ಸಂಂಜಿತನ ಹೊತ್ಗೋರಿ ಕೋಳಿ ತೋಸ್ರಿ ಕುರಿ ತೋರ್ಸ್ರಿ ನಾಯಿ ತೋರ್ಸ್ರಿ ನಾಯಿ ಮರಿ ತೋರ್ ಅಂತನ್.
ತಿಂಗಳ ಆದ್ಮೇಲೆ ತೊಡ್ಲಿ ಕಣ ಆದ್ಮೇಲೆ ಹೊರೆಗೆ ಕರ್ಕೊಂಡ್ ಬರ್ತೇವಗೆ ಎತ್ಕೊಂಡ್ ಎಚ್ಕೊಂಡು.
ಎಲ್ಲಿ ಕರ್ಕೊ್ ಬರೋದು ಐ್ತಿಂಗ ಅ ಆದ ಹೋಗ್ಬಿಡ್ತಿ ನಾನು.
ಹ ಹಡ್ತ
ಹ್ಮ್ ಹೋಗಬಿಡ್ತನಿ
ಇಲ್ಲನಲ್ಲ ಪತೀ
ಹ್ಮ
ನಾನ ಇರ್ತದೆ ಏ ಬಂದ್ರ
ಐ್ ತಿಂಗ್ ಅವನೇಲ್ಲಿ ಹೊರ್ಬೇಕಕ್ ಅಂತ ಮಾಡಿದ್ದೀರಿ ನೀ
ಹ್ಮ್
ಇವಾಗ ಬಾಲಿ ಇವಾಗ ಏನ್ ಕಿತ್ತಿದ ಬಾಕಕತ್ತೇನ್ ಬಾರಿ
ಮನೆ ಮನೆಗ್ ಬರ್ತೀನಲ್ಲ
ಹ ಅವಾಗ ಬರ್ತಿವ ಮ ನೋಡಿ ಇವಾಗ ಶ್ರೀ
ಆಯ್ತ ಹಿಂಗ ಹೆಸರಿನ ಕರ್ಕೊಂಡ್ ಹೋಗ್ಬಿಡ್ತಾರೆ ನಿಂಗ
ಹೆಸರುಡತ ಹೆಸರು ಇಡತ ಟ ನ ಒಂದ ಹದಿನೈದು ದಿನ ಇಲ್ಲೇ ಇತನಿ
ಹೌದಲ್ಲ ಅಂಗ ಗಯತ ಹಂಗೆ ಎಷ್ಟ ಕಂತ
ನ್ ಕರ್ಕೊಂಡ ಹೋಗಲ್ಲಾ ಹೆಸರಿ ಇಟ್ ಮಲ ಒಂದ್ ಹದ್ದ್ ದಿನ ಇರ್ತೀನಿ ಹದ್ದ್ ದಿನದಾಗ ಮತ್ತೆ ಏನು ನಿಮ್ ಹುರು ಚುಚ್ಚದು ಹಾಲ್ಗಡಗ ಹಕದು
ಹ್ಮ್
ಏನ್ ಹೇಳ್ತಾ ಅ ಮಾಡ್ತಾರ ಅವು ಮಾಡಿ ಮತ್ತ ಯಾವ್ದ ಯಾವ್ ಗುಡ ಗಿಡನ್ ಕಳ್ಕೊಂಡಿರ್ತಾರ ಸರಿಗ್ ನಿಂತಾಗ
ಹ್ಮ್
ನ ಆಾಗ ಅಲ್ಲಿ ಎಲ್ಲ ಹೋಗಿ ಬರ್ಬೇಕು ಹೋಗಿ ಬಂದ ಆಯ್ತಾದ್ಮೇಲೆ ಮನೆ ಇರ್ಬಹದು ಆಮೇಲೆ ಒಂದ ಐ್ ತಿಂಗಗಳ ಕಂಪ್ಲೀಟ್ ಆದ್ಮ ಬಂದ ಕಕೊಂಡ ಚಲ
ಹ್ಮ್ ಹ್ಮ
ಹಂಗ ನಿಮಗೆ ಗೊತ್ತಿಲ್ಲ ನ ಸಣ್ಣ ಕ್ದಿ ಮದ್ ವ್ಯಾಲಿ ಗೊತ್ತತ್ರು
ಇನ್ನಿಂದೆ ಎಂತ ಗೊತನಿ ಎಲ್ಲ ಅಂತ ಹೇಳಿ
ಎನ್ನ
ಮನಗ್ ನತಲ್ಲ ನಾನ್ ನನ್ಗೆ ೋನ್ತೀನ ಅಂತ ಹೇಳಿಲ್ಲಾ
ಹ್ಮ್
ಬರಿ ಮಲ್ಲ ಮ
ಹ ಆಯ್ರಿ ಆ